ಹಾ ಆರಾಮ ಇದೀರಾ.
ಹಾ ನಾವು ಆರಾಮದೇವೆ ಅಂಕಿತಾ ನೀ ಆರಾಮದೀ.
ಹಾ ಆರಾಮ ಅದೆ ನೋಡ್ರಿ.
ಹಾ ಚಾದು ಆತ ಹಟ್ಟಿ. ಟೀ ಅದು ಕುಡದ್ರಿ.
ಹಾ ಈಗ ಆಯ್ತ್ರಿ ನಮ್ದು.
ಹ್ಮ್ ಪಾಪು ಏನ್ ಮಾಡಾತತಿ ಆರಾಮೈತಿ.
ಹಾ ಪಾಪು ಆರಾಮ ಅದಾಳ್ರಿ. ಪಾಪು ಆರಾಮೈತ್ರಿ ಈಗ ಮಲ್ಕೊಂಡೈತ್ರಿ.
ಹ್ಮು
ಹ ಅವಳಿಗೂ ಮನ್ನೆ ಇಂಜೆಕ್ಷನ್ ಹಾಕ್ಸ್ಕೊ ಬಂದಿವಿರಿ.
ಹ್ಮು
ಈಗ ದೀಡ್ ತಿಂಗಳ ಆಯ್ತ್ರಿ ಪಾಪ್ ಮೂರ್ ತಿಂಗಳ ಐತ್ರಿ ಪಾಪುಗ. ಆ ಅದು ಎರಡ್ನೇ ಡೋಸ್ ಅಂತ ಬರ್ತೇತ್ರಿ ಅದನ್ನ ಹಾಕ್ಸಿದ್ವಿ.
ಹ್ಮು
ಹ ಫುಲ್ಲು ಕಾಲೆಲ್ಲಾ ಎತ್ತಕ್ ಆಗ್ಲಾರ್ದಂಗೆ ನೋವ್ ಆಗ್ಬಿಟ್ಟಿದೆ ಪಾಪುಗೆ.
ಹೌದಾ ಅದುದ್ ಜ್ವರದ್ ಔಷಧ ಬರ್ತೈತ್ ನೋಡ್ರಿ ಅದ್ನ್ ಹಾಕೆ ಬಿಡ್ರಿ ಯಾಕಂದ್ರಾ ಆದೆ ಪೋಲಿಯೋ ಹ್ಯಾಕ್ಸಿನ್. ದೆ ಜ್ವರ ಬರ್ಬಾರ್ದ ಅಂತ ಹೇಳೆ ಜೋರದ್ ಔಷದ್ ಕೊಟ್ಟಿರ್ತಾರ ನೋಡ್ರಿ. ಅದ್ನ ಹಾಕಿ ಬಿಡ್ರಿ ಪಾಪುಗ.
ಹಾ ಕೊಟ್ಟಾರಿ ಮೊನ್ನೆ ಹಾಕಿದ್ವಿ.
ಹ
ಒಂಚೂರ್ ಜ್ವರ್ಮಿ ಆಗೈತ್ರಿ ಕಾಲು ಸ್ವಲ್ಪ ಇಂಜಿಕ್ಷನ್ ಬಾಳ್ ನೋವು ಆಗೆ ಕಾಣತೈತ್ರಿ ಅದಕ್ಕೆ ಬಂದಿದ್ದಿಲ್ಲ ಯಾಡ್ ದಿನ ಇವತ್ತ ಒಂದ್ ಸ್ವಲ್ ಸ್ವಲ್ಪ ಎತ್ತಿ ಎತ್ತಿ ಆಟ ಆಡ್ತಾಳ್ರೀ. ಕಾಲ
ಹ್ಮು ಅಂದ್ರ ಅದ ಅವ್ ಇದು ಇರ್ತೈತಲ್ರಿ ಡೋಸ್ ಹೆವಿ ಇರ್ತೈತಿ. ಅದರ ಸಂಬಂಧ ಅವು ಅಳತಾವ ಇದು ಜ್ವರದ ಔಷದ ಹಾಕಿದ್ರ ಮತ್ ಪಾಪು ಆರಾಮ ಆಕ್ಕೇತಿ.
ಹೌದ ಎರಡ್ ದಿನ ಸ್ನಾನ ಮಾಡಿಸಬಾರ್ದು ಅಂತ ಹೇಳ್ಯಾರಿ
ಹಾ ಹಾ ಹಾಕ್ಬಾರಡ್ದ್ರಿ ಜಳಕ ಯಾಕಂದ್ರ ಹೌದು ಮತ್ತ್ ಜ್ವರ ಮತ್ ರಿಪೀಟ್ ಏನಾರ ಆಕೇತಿ ಅಂತ ಹೇಳಿ ಅದಕ್ಕ ಜ್ವರದ ಐದ್ ಹಾಕ್ ಜಳಕ ಮಾಡಿಸಬ್ಯಾಡ್ರಿ ಅಂತ ಹೇಳ್ತಾರಿ
ಹೌದು
ಹ್ಮ್
ಹ್ಮ್
ಮತ್ತ ನೀವ ಏನ್ ಮಾಡಾತಿದ್ರಿ
ನಾವು ಏನಿಲ್ಲ ನೋಡ್ರಿ ಈಗ ಅವಳಿಗೆ ಮ ಚ ಮಲ್ಗಸಿ ಚಾ ಕುಡ್ದ್ರರಿ ಚಾ ಕುಡ್ದ್ರ ಸ್ವಲ್ಪತ್. ಹಂಗೆ ಕುಂತ್ರ ಆಯತ ಅಂತ ಕುಂತೆ. ಇದ್ವಿರಿ ಈಗ
ಹ್ಮ್
ಕುಂತ
ಹ್ಮ್ ಅದ ಸೀರಿಯಲ್ ಈಗ ಸ್ಯಾಟರ್ಡಗೆ ಸಂಡೆಕ್ಕಮ್ಮೆ ರಾಘವೇಂದ್ರ ಸ್ವಾಮಿ ದ ಸೀರಿಯಲ್ ಬರ್ತತ್ಲ್ರರಿ. ನಾನು ಅದನ್ನ ನೋಡ. ನೋಡ್ಕೊಂತ ಕುಂತಿದ್ದೆ ಮತ್ತ ನಿಮ್ ನೆನಪಾ ಆಯ್ತು ಹೆಂಗ ಪಾಪುನು ಹೆಂಗ ಅದಾಳ ಏನ ಅಂಂತ ಹೇಳಿ ಅವ ಕೇಳಾಕ್ ಮಾತಾಡಾಕ್. ಹಚ್ಚಿದೇರೆ
ಹ್ಮ್ ಚೆನ್ನಾಗದ ಅದು ಸೀರೆಯಾಲೂ ತುಂಬಾ ಚೆನ್ನಾಗೈತಲ್ರರಿ.
ಹೌದ್ರಿ ಚಂದ ಐತಿ ಏನೋ ಈಗಿನ ಸೀರಿಯಲ್. ಈಗನ್ ಸೀರಿಯಲ್ ಬರೀ ಜಗಳ ಹಚ್ಚಿಡುವ ಸೀರಿಯಲ್ ರರಿ ಅದೇನ ದೇವ್ರದ್ದ ಅದ ಒಂದ್ ಐತೆ ಅಂತ. ಹೇಳಿ. ನೋಡ್ಕೊಂತ ಕುಂದ್ರೋದ. ಬರಿ ಅದೊಂದ.
ಹ್ಮ ಅವಾಗೆಲ್ಲ ನಾವು ಚಿಕ್ಕವರಿದ್ದಾಗ ಮಹಾಭಾರತ. ಆಮೇಲೆ ರಾಮಾಯಣ ಎಲ್ಲಾ ಸಂಡೇ ಸ್ಯಾಟರ್ಡೇ. ಸ್ಟೋರಿ ಬೆಳಿಗ್ಗೆ ಬೆಳಗ್ಗಿನ ಹಾಕತ್ತಿದ್ರ ಅವಾಗೆ ಎಷ್ಟ ಚೆನ್ನಾಗಿರ್ತಿತ್ತು. ಕುಂತಕೊಂಡ ನೋತಿದ್ವಿ ಮಲ್ಕೊಂಡ ನೋಡ್ತೀವಿ. ಇದ್ವಿ.
ಹ್ಮ್ ಈಗ ದೆಲ್ಲ ನೋಡಂಗೆ ಇಲ್ರಿ ಹ್ಮ್ ಈಗ ಇವೆಲ್ಲಾ ನೋಡಂಗೆ ಇಲ್ರಿಪಾ ಹುಡ್ಗ್ರು ಏನಪ್ಪಾ ಬ್ಯುಸಿ ಗೇಮ್ ಅನ್ ಆ ವ್ಯೂ ಮೊಬೈಲ್ ಹಿಡ್ಕೊಂಡ್ ಬರೇ ಅದ್ನ ಇದನ್ನ ನೋಡ್ಕೊಂತ ಕುಂತ್ ಬಿಡ್ತಾವ ಇಂಥ ದೇವ್ರ ಟಿ ವಿ ಅವರು ಸ್ವಲ್ಪ ದೇವ್ರದ್ದು ಚಲೋವು ಧಾರಾವಾಹಿ ಇಂಥವೆಲ್ಲಾ ಹಾಕಿದ್ರ ಎಲ್ಲಾರ್ ಕುಂತ ನೋಡಂಗ ಇರ್ ತ್ತಾವ್ರೆ.
ಹ್ಮ್
ಈಗ ಇದು ಸ್ವಾಮಿ ದೇವ್ರದೊಂದ ಇದೊಂದು ಚಲೋ ಬಂದೈತೆ ಅಂತ ಹೇಳಿ. ದಿನ ಶನಿವಾರಕೊಮ್ಮೆ ನೋಡ್ಕೊಂತ ಕುರುದ್ರಿ.
ಹ್ಮ್ ಬೇರೆ ಸೀರಿಯಲ್ ಅನ್ ಕಡ ಹಚ್ಚಿ ನೋಡ್ಕೊಂತ ಅಂದ್ರ ನಾವು ಕುಂತ್ ಬಿಟ್ಟವ್ ಅಂದ್ರ ನಮ್ಮ ಮನೆಯವ್ರು ಬರೋ ಟೈಮಿಗೆ ಸೀರಿಯಲ್ ಹಚ್ಚಿ ಹತ್ ಬಿಟ್ಟಿರ್ತಾವು ಏನೋ ನೋಡಿದ್ರ ಅತ್ ಬಿಡು ಬೇಜಾರ ಆಗೈತಿ ಅಂತ ಕುಂತ್ವಿ ಅಂದ್ರ ಬೈತವಿ
ಹ್ಮ್ ಹ್ಮ್ ಮತ್ತ ಅವರು ಪಾಪ ಹೊರ ಗ ದುಡಿದ್ ಬಂದಿರ್ತಾರ್. ಅ ದುಡ್ದ್ ಬಂದಿನ್ ಈ ಮನ್ಯಾಗುನು ಅದ್ನ ಕೇಳುದಪಾ ಅಂದಗುಟ್ಲೆನ ಅವ್ರಗಿ ಸ್ವಲ್ಪ ಬ್ಯಾಸರು ಬರ್ತೈತೆ ನಾವೇನ ಮನ್ಯಾಗಿ ಇರ್ತೇವೆ ನಡೀತೇವೆ ನೋಡ್ತೈತಿ. ಪಾಪ ಅವ್ರಿಗೆ ಇದಾಬ ಕಲ್ರಿ ಹ್ಮ್ ನಮ್ಮನೆಯವರು ಆದ್ರ ನೋಡ್ತರ್ ಶ್ರೀ ರಾಘೇಂದ್ರ ಸ್ವಾಮಿದ ಪೂರ ಅದನ್ನ ದರಾವಿ ನೋಡ್ತಾರೀ ಅವ್ರ ಮತ್ತೆ ಬೇರೆವ್ ಹಚ್ಚಿದ್ರ ನೆಡಂಗಿಲ್ರಿ ಅವ್ರಿಗೆ.
ನಮ್ಮನೆಲ್ ಬರಗೋಡ್ಲಂದ್ರೆ ಮುಗ್ದೆ ಬಿಟ್ಟಿರ್ತತ್ರಿ. ಅದು ಮೊಬೈಲ್ನಾಗ ಸ್ವಲ್ ಆ ಶಾರ್ಟ್ಸ್ ಹಾಕಿರ್ತಾರಲ್ಲಾ ರಾಘವೇಂದ್ರ ಸ್ವಾಮಿದು ಅದನ್ನ ಒಂದ ಸಸ್ವಲ್ಪ ಸಸ್ವಲ್ಪ್ ಪ್ಪ ಅವ್ರು ನೋಡ್ತಾರ. ಆಮೇಲೆ ವಾರ್ತೆ ಅನ್ ಅಕ್ಕರು ಬಂದ್ರ ಅಂದ್ರ ವಾರ್ತಿ ನೋಡ್ಕೊಂತ ಕುಂತ್
ಹಾ ನ್ಯೂಸ್ ಅದು ನೋಡ್ತಾರ್ಯ ನ್ಯೂಸ್ನ್ಯಾಗ. ಅದು ಏನ್ ಬಿಡ್ರಿ ನ್ಯೂಸ್. ಅನ್ನುದಷ್ಟ ಆದ್ರ ಅದ್ರಾಗುನು. ಈಟ ಈಟ ಇದ್ದಿದ್ದ ನ ಇಷ್ಟು ಉದ್ದ ಎಳಿತಾರ ನ್ಯೂಸ್ ನವ್ರ ಆ್ಯಂಕರ್ ರಿ ಪಾ.
ಅದು ಗಂಡ್ಮಕ್ಳಿಗ ಗೊತ್ತಾಗಲ್ರಿ ನಾವ್ ಸೀರಿಯಲ್ ನೋಡಕತ್ತೇವ ಅಂದ್ರ ನಮ್ಗ್ ಬೈತಾರ. ಆ ನ್ಯೂಸ್ ನ್ಯಾಗ ಅವ್ರು ಹೇಳಿದ್ದ ಒಂದ್ ಹತ್. ಹತ್ ಸತೆ ಹೇಳ್ತಾರಾ.
ಹ್ಞ
ಅದನ್ನ ಹೇಳಿದ್ರೆ ಸುಮ್. ಸುಮ್ಮನೆ ನೋಡ್ಕೊಂತ ಕುಂದರ್ತವ.
ಹ್ಮ್ ಆದ ನ್ಯೂಸ್ ಇಲ್ಲಿ ಹಂಗ ಆತ್. ತಾ ಹುಡುಗಿ ಇವ್ನ ಜೊತಿ ಓಡಿ ಹೋದ್ಲ. ಇಲ್ ಮರ್ಡರ್ ಆತ್. ಇಲ್ಲಿ ಕಳು ಅತಂತ್ ಹೇಳಿ ಯಾ ನಮನಿ ತೋರ್ಸ್ತಾರಿಪಾ ಬ್ಯಾಡದ ಹ್ಮ್.
ನಾವು ಮಕ್ಕಳನು ಹೊರಗ್ ಬಿಡ್ಬೇಕೋ ಬಿಡ್ಬಾರ್ದಾದೊ ಇದೇ ಚಿಂತೆ ಆಗ್ಬಬಿಡ್ತೈತಿ.
ಹ್ಮ್ ಹಂಗ ಆಕೇತ್ರಿಪಾ. ಇನ್ನ ಈ ಕಡೆ ಅದು ಬೆಸ್ರಿ ಅಲ್ಲಿ ಬೆಂಗ್ಳೂರ್ ಸೈಡ್ ಸಿಟಿ ಆಕೈತಿ ಅಲ್ರಿ ಊರ ಹಂತಲ್ಲಿ ಅದು ಹೋಗ್ ಬಿಟ್ರ ಮುಗ್ದ ಹೋತ್ರಿಪಾ. ಹೆಂಗ ಇದು ಮಾಡ್ತ. ತರ ಏನಾ. ಅಲ್ಲೆಲ್ಲ
ಅದೇರಿ. ಮಕ್ಕಳನ ಹೆಂಗ್ ಓದಕ. ಹಾಸ್ಟ್ ಈಗ ಸಾಲಿ ಹೈಯರ್ ಬಂದಂಗ ಬಂದಾಗ ಹಾಸ್ಟೆಲಿಗ ಕಳ್ಸ್ಬಬೇಕ್ ಆಗ್ತೈತ್ರಿ. ನೀವು ಈ. ತರ ನ್ ಟಿವಿ ನ್ಯೂಸ್ ನಲ್ಲಿ ಎಲ್ಲಾ ಭಯ ಆಗು ಹಂಗ್ ತೋರ್ಸಾಕ್ ಬಿಟ್ರ ಮಕ್ಕಳನ ನಾವ. ಹಾಸ್ಟೆಲಿಗಿ ಸೇರ್ಸ್ಬೇಕೊ ಬ್ಯಾಡೊ. ಏನು ಕಲಸ್ಬೇಕು ಬ್ಯಾಡೊ ಒಂದ ಒಂದು ಗೊತ್ತಾಗಲ್ಲ ನೋಡ್ರಿ.
ಹ್ಮ್ ಅದ ಇದಾಕೇತ್ರಿಪಾ ಅದ. ದೊಡ್ಡ ಸಮಸ್ಯೆ ಬರ್ತತಿ ಹಂಗಾಗಿ ನಾವು ಎಲ್ಲಿ ಕಳ್ಸುದಲ್ರೀ ಮಕ್ಕಳನ ಸುಮ್ನ ಇಲ್ಲೇ ಇದ್ದಿದ್ದೂರ ಆಗ ಕಲರಿಪಾ ಅಂತ ಹೇಳುದ್ರಿ.
ಅಲ್ಲ ಅದ ಆಯ್ತ್ರಿ ಈಗೇನ ಸಣ್ಣವ್ರ ಇದ್ದರ. ಇದ್ದ ಊರಾಗ ಕಲಿತಾರೀ ಅವು ಈಗ ದೊಡ್ಡೊ. ದೊಡ್ಡೋರಕಂತಡಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಡಿಗ್ರಿ ಡಿಪ್ಲೊಮಾ ಅಂತೇಳಿ. ಅವ್ರ ಎಜುಕೇಶನ್ ನಾವ ಇದ್ದ ಊರಾಗ ಇರ್ಬೇಕಲ್ರರಿ ಸಿಟಿಯಾಗಾದ್ರೆ ಎಲ್ಲಾ ಇರ್ತಾವ್ರಿ ಹ ಇವು ನ ಹಳ್ಳಿಗೋಳಿಗೆ. ದ್ರ ಎಲ್ಲಿ ಇರ್ತಾವ್ರಿ ಇಲ್ಲ ಎಲ್ಲಾ ನಮ್ಗ ಕಲ್ಸಕ್. ಏನೋ ಬಾಳ್ ಅಂದ್ರೆ ಡಿಗ್ರಿ ಒಂದ್ ಕಲ್ಸ. ಹೋದ್ರಿ ಮುಂದ್ ಅವ್ರದ ಹೈಯರ್ ಎಜುಕೇಶನ್ ಬೇಕಂದ್ರೆ ನಾವು ಬೆಂಗ್ಗಳೂರಿಗೆ ಕಳಸ್ಬೇಕಕ್ ಮಂಗ್ಗಳೂರಿಗೆ ಕಳಸ್ಬೇಕ. ಉಡುಪಿ ಕಳಸ್ಬೇಕ. ಓದ್ಬೇಕಂತ ಹೇಳಿ. ಈ ತರ ಎಲ್ಲಾ ಮಾಡ್ಬ. ಬಿಟ್ರೆ ಯಾವಾಗ ಮಕ್ಕಳನ ಎಲ್ಲ ಕಳಸ್ಬೇಕು. ಕಳಸ್ಬಾರ್ದು ಒಂದು ಗೊತ್ತ. ತ್ತ ಆಗಲ್ಲ ರಿ.
ಅದ ಬಿಡ್ರಿಪಾ ಇಲ್ಲಿ ನಮ್ಮ್ ಮನ ಕಡೆನು ಅದರ ಒಬ್ರ. ಅವರು ಮಗ ಬಾಳ ಇದ. ಇದು ಮಾಡಕ ಕುಂತಾನ ಮನ್ಯಾಗ ಹಟ ಮಾಡಕ ಕುಂತಾನ ಅಂತೇಳಿ ಫಿಫ್ತ್ ಅದನ್ ರಿ ಅವ. ಹಂಗ ಫೀಪ್ತ ಅದನ ಆಟ ಮಾಡ ಕುಂತಾನ ಅಂತೇಳಿ ಬಡ ಬಡ ಹೋಗಿ ಎರಡ್ ತಿಂಗಳು ಸುಟ್ಯಾಗ ಹಾಕ. ಬಿಟ್ರಿಪ್ಪಾ ಹಾಸ್ಟೆಲಿಗೆ. ಹಾಸ್ಟೆಲಿಗೆ ಹಾಕಿ ಹ್ಮ್. ಹಾಸ್ಟಲಿಗೆ ಹಾಕಿಂದ ಆ ಹುಡುಗ ಅಳ ಕುಂತ್ಬಿಟ್ರಪ್ಪ. ಬಿಟ್ಟಿರುದಿಲ್ಲ ಏನಿಲ್ಲ. ಒಮ್ಮೆ ಹೋಗಿ ಹಾಸ್ಟೆಲ್ಗ್ ಹಾಕ್ಬಿಟ್ರ. ಹುಡುಗರು ಇದು ಮಾಡ್ತಾ. ತವಾ. ಅಳಕ ಸ್ಟಾರ್ಟ್ ಮಾಡ್ಬಿಡ್ತವ. ತವಾ ಹಂಗಾಗಿ. ಈ ಎಡ ತಿಂಗಳ ಅಷ್ಟ ಕಳಸಿ ಮತ್ ಹೊಳೆ ತಿರುಗಿ ಕರ್ಕೊ ಬಂದಾರ್
ಹ್ಮ್ ಅದರಾಗ ಬೇರೆ ರಿ ಹಾಸ್ಟಲ್. ಅಂದ ತಕ್ಷಣ ಏನ ಆಕೈತ್ರಿ ಹಾಸ್ಟೆಲ್ ಎಲ್ಲ ಚಲೋ ಇರ್ತೆೇತ್ರಿ. ಟೀಚರ್ಸ್ ಗಳು ಮೇ ಅವ್ರಲ್ಲ ಸರಿ. ಇದೇನ್ ಹುಡುಗುರ್ ಇರ್ತಾವಲ್ರಿ ರಾಗಿಂಗ್ ಮಾಡ್ತಾರಲ್ಲ ಹಾ ಅದು ಅದು ಅದನ್ನು ತುಂಬಾ ಮ ಮಕ್ಕಳಿಗೆ ಪರಿಣಾಮ ಬೀರ್ತೈತ್ರಿ ಅವರು ರ್ಯಾಗಿಂಗ್ ಮಾಡಕ್ ಹೋಗಿ. ಈ ಗಂಡ್ ಹುಡುಗುರ್ ಆದ್ರೆ ಹೆಂಗೋ ಸೈಸ್ಕೊಂತಾರೆ ಹೆಣ್ ಹುಡ್ಗಿರ್ಗ ರ್ಯಾಗಿಂಗ್ ಮಾಡಬಟ್ರೆ ಆತ್ಮ ಅತ್ತ್ ತ್ತೆ ಮಾಡ್ಕೋಕ ನಿಂತು ಬಿಡ್ತಾರೀ.
ಹ್ಮ್ ಹ್ಮ್ ಅಷ್ಟೆಲ್ಲ ಯಂಗ್ ಇಡುದು ಅದು ಒಂದು. ದೊಡ್ಡ ಜಡನಾ ಬಿಡ್ರಿಪಾ.
ಹಾ ಗಂಡ್ ಹುಡ್ರಾದ್ರೆ ಹೆಂಗಾರ ಸೇರ್ಸ್ಬೋದು ಈ ಹೆಣ್ಣ್ ಹುಡ್ಗಿಯಾರನ್ನ ಎಲ್ಲಿ ಸೇರ್ಸ್ಬೇಕು. ಒ ಸೇರಿಸ್ಬಾರ್ದು. ಮುಂದೆ ಕಲ್ಸ್ ಬೇಕೋ ಕಲ್ಸ್ಬಾರ್ದ್ ಒಂದು ಗೊತ್ತಾಗಲ್ಲ ನೋಡ್ರಿ.
ಹೌದ್ರಿ ಕೆಲವೊಂದ್ ಹುಡುಗರ್ ಹಾಂಗ್ ಇರ್ತಾವ ಕೆಲವೊಂದ್ ಉರ್ರ್ ಹುಡುಗರು ಸ್ಟ್ರಾಂಗ್ ಇದ್ದಿದ್ದು ಕಲತ್ ಮುಂದ್ ಬರ್ತಾವ್ರೆ. ಚಲೋ ನೌಕ್ರಿ ಅದು ಎಲ್ಲಾ. ಚಲೋ ಸಿಗ್ತಾವೆ. ಹಂಗಾಗಿ ಚಲೋ ಇದಾಕಂ ಮಯಾ ನಮ್ ನನಿಗೆ ನಿಮ್ ಮಗಳು ನೋಡ್ರಿ ಚಲೋಷ್ ಸ್ಟ್ರಾಂಗ್ ಅದಾಳ. ಈಗ ಡೆಂಟಲ್ ಕಲ್ಯತಾಳ್ ಡ್ರಿ ಲಾಸ್ಟ್ ಇದೊಂದು ವರ್ಷ್ ಖುಷಿ ಐತೆಕ್ಕಿದ. ಇನ್ನ ಹಲ್ಲಿನ್ ಡಾಕ್ಟರ್ ಆಗೋದ್ರಿ. ಹಾಸ್ಟೆಲ್ ನ್ಯಾಗ್ ಗ್ದ ಹಾಸ್ಟೆಲ್ನ್ಯಾಗ ಎಲ್ಲಾ ಇದು ಮಾಡ್ಕೊಂಡು. ಈಗ ಗೋರ್ಮೆಂಟ್ಟ ಇದು ಆಗಕ್ ಕ್ರೇನ್ ಡಕ್ಟರ್ ಆಗಕ್ ಕ್ರೇನ್ ಓಕೆ.
ಹೌದೇನ್ರಿ.
ಹ್ಮ್.
ಹ್ಮ್.
ಚಲೋ ಹುಡ್ಗುರ್ ಇರ್ತಾವ್ರಿ ಹಂಗ ಇದು ಮಾಡಾಕ್ ಚಲೋ ಕಲತ್ ನಾವ್ ಶಾನೆ ಆಗ್ಬೇಕು ನಮ್ ತಂದೆ ತಾಯಿನ್ ನೋಡ್ಕೊಬೇಕ್ ನಾವ್ ಮುಂದ ಅಂತ್ ಹೇಳಿ ಎಲ್ಲ ಹೀಂಗೆಲ್ಲ ಇದು ಅಂದ್ರ ಹೇ ಚಲೋ ಇದಾಗ್ ಕಾರೆ
ಅದೇ ರೀ. ಅದು ಆಮೇಲೆ ಟಿವಿಯಲ್ಲಿ ಒಂದು ಹಗಲೆಲ್ಲ ಬರಿ ಬ್ರೇಕಿಂಗ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಅಂತ ತೋರಿಸತಿರ್ತಿ ಲ್ಲ ರೀ ಯ ಏನ್ ಮಾಡ್ಬೇಕು ಅನ್ನೋದ ಗೊತ್ತಾಗದಿಲ್ಲ ನೋಡಿ
ಹೌದ್ರಿ ಅದೊಂದ ಆ ಟಿ ವಿ ನ್ಯೂಸ್ ಅರ್ಧ ಎಲ್ಲ ಜನ್ನನ್ ಹಾಳ್ ಮಾಡ್ಬಿಟ್ಟೈತ್ರಿ ಅದ್ ಇಲ್ಲಿ ಕೃನು ಐಟ್ ಅಂತ ಹೇಳಿ ಸುಳ ಹಬ್ಬಿಸಬಿಡ್ತಾರ
ಅದ್ರೀ ಸೀರಿಯಲ್ ನೋಡಿದ್ರೆ ಹೆಣ್ಮಕ್ಳ ಕೆಡ್ತಾರ ಅಂತಾರಿ ನ್ಯೂಸ್ ನೋಡಿದ್ರೆ ಅದನ್ನ ನೋಡಿ ಭಯ ಪಟ್ಟು ಎಲ್ಲಾ ಮಕ್ಕಳು ಹೆದಿರ್ತಾರ ಮನೇಲಿ ಇದ್ದವ್ರು ಪೇರೆಂಟ್ಸ ಹೆದರುರು ಎಲ್ಲು ಧೈರ್ಯದಿಂದ ಎಲ್ಲು ಕಳಸಕ್ಕೆ ಬರುತ್ತದು
ಹ್ಮ್ ಹ್ಮ್ ಅದ ಆಕೇತಿ ನೋಡಿ ಹಂಗಕಿ ಕೇತೆ ಅದರ ಸಂಬಂಧ ಆ ಬಾಳ ಹಳ್ಳಿಯಾಗ ಒಂದ್ ರೀತಿ ಸಿಟಿಯಿಂದ ಹಳ್ಳಿಗೆ ಹೋಗಿರುವುದು ಸುಖ ಅನಿಸ್ತರ್ತ್ತ
ಹಾಗೆ ಅನ್ಸತ್ರೆ ಇವು ಮಕ್ಕಳನ ಎಲ್ಲರ ಫ್ರೆಂಡ್ಸ್ ಜೊತೆ ಬಿಟ್ರೆ ಬೇರೆ ಚಟಗಳೆಲ್ಲ ಎಲ್ಲಿ ಕಲಿತಾರೋ ಅನ್ನೋದು ಒಂದ್ ಹೆದರಿಕ ಮನೆಯಲ್ಲ ಇಟ್ಕೊಂಡು ಕುಂತ್ರೆ ಮು ಮೊಬೈಲ್ ಗೆ ಅಡ್ಡಿಟ್ ಆಗ್ಬಿಡ್ತಾರೆ ಹಾ ಮೊಬೈಲ್ ಕೊಡ್ಲೇಬೇಕ್ ಮನೇಲಿ ಇದ್ರು ಅಂದ್ರೆ
ಹ್ಮ್
ಅದೇ ಏನ್ ಮಾಡ ಮಾಡ್ಬೇಕ್ಕೂ ಅನ್ನೋದೇ ದೊಡ್ಡ ಸಮಸ್ಯೆ ನೋಡ್ರಿ ಮಕ್ಕಳ್ದು
ಹಾ
ಹ್ಮ್
ಅದ ರೀಪಾ ಹಂಗ ಅಕ್ಕೇತಿ
ಹ್ಮ್ ಮತ್ತೆರಿ ನಿಮ್ಮಗ ಏನು ಓತಾರನ್ರೀಗ
ಈಗ ಒಬ್ಬವವ ನೈನ್ತ್ದನ್ರಿ ಒಬ್ಬವ ಇದದನ್ರಿ ಬಿಕಾಾಮ್ ಉದಾತ್ನ್ಿ ಅವನು ಇಲ್ಲೇ ಮನ ಕಡೆನ ಇ್ತ ಅಥವಾ ಕಾಲೇಜ್ ಅದಾವ ಹಂಗಾಗಿ ಇಲ್ಲಿ ಚಲೋ ಆಗೇತ್ ರೀ ನಮಗ್
ಹ್ಮ್ ಟಿ ವಿ ಜಾಸ್ತಿ ನೋಡ್ತಾರ ಮೊಬೈಲ್ ಜಾಸ್ತಿ ನೋಡ್ತಾರೀ
ಮೊಬೈಲ್ ರೀ ಟಿವ ಅಲ್ಲಿರೀ ಅಜ್ವ್ರ ಅಜ್ಜಿ ಸೀರಿಯಲ್ ಅದು ನೋಕೋ ಅಂತ ಕುಂದರ್ತಾರೀ ಟಿವಿಯಲ್ಲಿ ನೋಡಕ್ ಇದು ಕೂುದಲ ಇವು ಮೊಬೈಲ್ ಆದಗ್ರ ಮೊಬ ಬೆನಗೆ ನೋಡ್ಕೋಂತ ಕುಂದರ್ ತ್ತಾರೆ
ಎಲ್ಲಿ ಟ್ಯೂಷನ್ ಏನ್ ಹಚಿಲ್ಲನ್ರರಿ
ಏ ಇಲ್ರರಿ ಸಣ್ಣವಂಗ ಹಚ್ಚೇವ್ರಿ ಸಣ್ಣವ ಹೋಗತಲ್ಲ ಟ್ಯೂಷನ್ ಸಂಜೀ ಮುಂದ ನೀವ ದೊಡ್ಡವ ಏನಿಲ್ ೀ ಅವನು ತ ತ ಮಾಡ್ಕೊ ತನ್ರಿ
ಹೌದೇನ್ರಿ ಹ್ಮ್ ಮತ್ತರಿ
ಮತ್ ನೀವ್ ಚೆಾದು ಕುಡುದ್ರಿಲ್ಲ ಹೇಳ್ರಿ ಮತ್ತೆ ತಿಂ ಪಾಪು ನಾಮ ಕರ್ಣ ಕದು ಹೇಳಿೆ
ಹ ಇಚ್ಛಾ ಅಕಲ್ ಕುಡದ್ರಿ ನಾಮ್ ಕಾರ್ಡಂತ ಇಡ್ಬೇಕ್ರಿ ಇನ್ನು ಈಗ ತ್ರೀ ಮಂತ್ ಐ್ತಲ್ಲ ಐದ್ ಐದ್ನ ತಿಂಗದಾಗಿ ಇಡ್ಬೇಕು ಅಂತ ಅಣ್ಣತಲ್ಲಿನು ಡೇಟನ್ನು ಏನು ಫಿಕ್ಸ್ ಮಾಡಿಲ್ಲ ರೀ
ಹಾ ಹಾಂಗೀ ಅದ ಫಿಕ್ಸ್ ಮಾಡಿಂದ ಹೇಳ್ರಿ ಹಾ ಡಿಕ್ಸ್ ಡೇಟ್ ಫಿಕ್ಸ್ ಮಾಡಿಂದ ಹೇಳ್ರಿ ನಾವು ಯಾಕಂದ್ರ ಬಂದಿಲ್ಲ ಬಂದ್ ನೋಡಾಕ್ನು ಆಗಿಲ್ಲ ಪಾಪುನ ಅದ ನೋಡಿ ನೋಡಿ ಹೋದ್ರತ್ಂತ ಹೇಳಿ ಅಕೊಂಡ
ಹ್ಮ್ ಹ್ಮ್ ಹ್ಮ್ ಆ ಹೇ ನ್ರಿ ಇನ್ನುೂ ಅದ ಮೂರ್ ತನ್ ಸ್ವಲ್ಪ್ ಕೇಳ್ಸ್ಬೇಕಲ್ಲ ರೀ ಮೂರ್ತ ಒಂಚ ಸೂರ್ಯನ್ ಕೇಳ್ಸ್ಕೊ್ ಬಂದ್ರ ಅಂದ್ರೆ ಹ ಮಬೇಕೇಕ ಮಾಡ
ಹ್ಮ್ ಅದ ನೋಡನ್ ತೋ್ರ ಅವಾಗ ಎಲ್ಲಾ ಇದು ಮಾಡ್ರಿ ಹೇಳ್ರಿ ನಾವು ಬರ್ತೇವೆ ನಾವು ಬಂದ ಸ್ವಲ್ಪ ಎಲ್ಲ ನಿಮ್ಗೂ ಸ್ವಲ್ಪ ಎಲ್ಲ ಹೆಲ್ಪ್ ಮಾಡ್ತೇವೆ ಆ ಯ ಆಾರು
ಒಂದ ನಾಕಕ್ ದಿನ ಮುಂೆ ಬಂದ್ ಬಿಡ್ರಿ
ಹಾ ಹಾ ಬರ್ತೇವ್ರಿ ಒಂದ್ ನಾಕ್ ದಿನ ಮೊ್ಲ ಬಂದ ನಿಮಗ ಜೊತೆಗೆ ಸ್ವಲ್ಪ ಎಲ್ಲ ಹೆಲ್ಪ್ ಮಾಡಿ
ಹ್ಮನ್ರಿ ಹ್ಮ್ ನಾವು ನಮ್ಮ ಮಮ್ಮಿ ಒಬ್ಬ್ರ ಆಗ್ಬಿಡ್ು ನಾವು ಇ ಒಬ್ರ ಇರ್ತೇವಲ್ಲ ಅವ್ರಗ ತಿ ಜಾಸ್ತಿ ಕೆಲ್ಸ ಆಗಲ್ಲ ಅವ್ರಗೂ ಮಾಡಾಕ
ಹಾನ್ ರೀ
ಅದಕ್ಕೆ ಜಲ್ದಿ ಬಂದ್ಬಿಡು ಅತ್ರಿ
ಹಾ ಹಾ ಬರ್ದೇ್ ತೋ್ರ ನೀವವು ಫೋನ್ ಹಿ ಹೇಳ್ರಿ ನಾವ್ ಬಂದ ನಿಮ್ಗೆಲ್ಲ ಸ್ವಲ್ಪ ಹೆಲ್ಪ್ ಅದು ಎಲ್ಲಾ ಮಾಡ್ತೇವೆ